ಹ
ಏನ್ ಮಾಡ್ತಿದ್ದೀರಾ
ಹ ಏನಿಲ್ಲ ಸುಮ್ನೆ ಹೆಿಂಗೆ ಕೂತಿದ್ವಿ ನೀವು
ಹಾ ನಾವು ಹಾಗೆ ಸುಮ್ಮನೆ ಮನೆಯ ಮಹಡಿಯ ಮೇಲೆ ಹಾಗೆ ಓಡಾಡ್ತಾ ಇದವಿ ನೋಡಿ
ಹೌದಾ ಹಾ ಊಟ ಆಯ್ತಾ
ಊಟ ಸದ್ಯಕ್ಕೆ ಮನೆಯಲ್ಲಿ ಆಗಿದೆ ನಾವ ಇನ್ನುೂ ತಿಂದಾಗಿಲ್ಲ
ಹೌದಾ ಏನ್ ಮಾಡಿದಿದ್ದಾರೆ ಊಟಕ್ಕೆ
ನಮ್ಮ ಮನೆಯಲ್ಲಿ ಇವತ್ತು ಅದೇನು ಮ ಸಾಲಗಡ್ಡೆ ಸಾರು ಅಂತ ಮಾಡಿ ಮುದ್ದೆ ಮಾಡಿದ್ದಾರೆ ಲಾಗಿೆ ಮುದ್ದೆ
ಹ್ಮ ಹ್ಮ್ ಹೌದಾ ಮತ್ತೆ ನಮ್ದು ಚಪಾತಿ ಹಾ ಹಾ ಅನ್ನ ಸಾಂಬಾರ್ ಹಾ ಆದ್ರೆ ಪಲ್ಯ ಏನಂದ ಗೊತ್ತಿಲ್ಲ ಏನ್ ಪಲ್ಯ ಮಾಡ್ತಾರ ಅಂದ್ರೆ ಒಂದೊಂದ್ ದಿನಕ್ಕೆ ಒಂದೊಂದ್ ತರಕಾರಿ ಪಲ್ಯ ಮಾಡ್ತಾರೆ ವಿ ಅದ ಏನ್ ಪಲ್ಯ ಅಂತ ಇನ್ ಗೊತ್ತಿಲ್ಲ ನೋಡ್ಬೇಕು ನಿಮ್ಗೆ ಯಾವ ತರ ತಕಾರಿ ಅಂದ್ರೆ ಜಾಸ್ತಿ ಇಷ್ಟ ಅಂದ್ರೆ ಯಾವ ತರ ಪಫಲ್ಯ ಅಂದ್ರೆ ಇವಾಗ ನಿಮ್ಗೆ ಅಂದ್ರೆ ಕೆಲವ್ರಗೆ ಮಸಾಲ ಫುಲ್ ಹಾಕಿರ್ಬೇಕು ಕೆಲವಗೆ ಒಣವಣ ಇರ್ಬೇಕು ನಿಮ್ಗ ಆತರ ಯಾವ ತರ ಎಷ್ಟ ಆಗ ಕಬೇಕು
ನನಗೆ ಪಲ್ಯ ಅಂತ ಬಂದ್ರೆ
ಹ್ಮ್
ಅದೇನು ಹುರುಳಿ ಕಾಯಿ ಪೊಳ್ಳೆಕ್ ಚೆನ್ನಾಗ್ ತಿಂತೀನಿ
ಹ್ಮ
ಅದ ನಂತರ ಬೆಂಡೆಕಾಯಿ ಪಲ್ ಅಂದ್ರೆ ನಂಗೆ ಬಾರಿ ಇಷ್ಟ ನಾನು ಬೆಂಡೆಕಾಯಿನ ಸಾರ ಆಗಿಲ್ಲ ಪಲ್್ಯ ಚೆನ್ನಾಗಿತ್ತು ನಂಗೆ ತುಂಬಾ ಇಷ್ಟ ಮತ್ತೆ ಬದನೇಕಾಯಿ ಪಳಯ ಅಂದ್ರುೂ ತುಂಬ ಇಷ್ಟ ನಂಗೆ
ಹೌದಾ ಇವಾಗ ನಮ್ದ್ರಲ್ಲಿನು ಬೆಂಡಕೆ ಪಲ್ಯಾಣ ಅನ್ಸುತ್ತೆ
ಹಾ ಬಂಡೆಕಾಯಿ ತಿನ್ನೋದ್ರಿಂದ ನೆನಪಿನ ಸಿಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಚೆನ್ನಾಗಿ ತಿನ್ನಿ ಹ್ಮ್ ಅಂದ್ರೆ ಅದನ್ನ ಬೇಯಿಸಿ ತಿನ್ನುೋದಕ್ಕೆ ಕಿಂತ ಹಸಿ ಬೆಂಡೆಕಾಯಿ ತಿನ್ನೋದ್ರಿಂದ ಒಳ್ಳೇದಂತೆ ಹ್ಮ್
ಹೌದಾ ಆದ್ರೆ ಅದು ಒಂಂತರಾ ಎಂದ್ರೆ
ಅ ಹೌದು ಅದೊಂಂತರ ನಾರು ಆ ನಂತರ ಅದೊಂಂತರ ಅಂಟು ಕಕೊಂಡಂಗಿರುತ್ತೆ ಅದನ್ನ ತಿನ್ಬೇಕು ನಾವು ಇ ಪ್ರಕಾರ ಹೌದು ವಿಜ್ಞಾನ ಹೇಳುವ ಪ್ರಕಾರ ನಾವು ತರಕಾರಿನ ಬೇಯ್ತ ತಿನ್ನುೋದಕ್ಕಿಂತ ಆಸತಿ ತರಕಾರಿ ತಿಂದ್ರೆ ನಮಗೆ ಅದ್ರಲ್ಲಿ ಇರುವ ಪೌಷ್ಟಿಕಾಂಶಗಳು ಬೇಗ ದೇಹಕ್ಕೆ ಸಿಗುತ್ತಂತೆ ಈ ಬೇಯಿಸಿರೋದ್ರಲ್ಲಿ ಏನಾಗುತ್ತೆ ಮ ಅಂದ್ರೆ ನಾವ್ ಯಾವಾಗ ಬಿಸಿ ನೀರಲ್ಲಿ ಕುದಸ್ತೀವಿ ನೋಡಿ ಅದ್ರಲ್ಲಿ ಇರುವ ಸಾರಾಂಶ ಎಲ್ಲಾ ಕಲ್ಕೊಳ್ಬಿಡುತ್ತೆ ಅಂದ್ರೆ ಅದ್ರಲ್ಲಿ ಇರುತ್ತೆ ಅಂದ್ರೆ ಶೇಕಡ ಐವತ್ತರಷ್ಟು ನಾಶ ಆಗಿರುತ್ತೆ ಈಗ ಆಗಾಗ್ಲೇ
ಅಂದ್ರೆ ಇವಾಗ ಅದನ್ನ ಆತರ ತಿಂದ್ರೆ ಜೀರ್ಣಕ್ರಿಯೆ ಎಲ್ಲಾ ಆಗೋದಿಲ್ಲ ಅಂತರಲ್ಲ ಕೆವ್ರರಿಗೆ ಅದಕ್ಕೋಸ್ಕರ ಈ ತರ ಬೇ
ಅಂದ್ರೆ ನಾವು ಅದನ್ನ ಮಿತಿ ಮೇಲೆ ತಿನ್ನಬಾರ್ದು ದಿನಕ್ಕೆ ಇಷ್ಟು ಅಂತ ತಿನ್ನಬೇಕು ಉದಾಹರಣೆಗೆ ನಾನು ಇವಾಗ ನನಗೆ ಆಗಿರೋ ಅನುಭವದ ಪ್ರಕಾರ ನಾನು ಒಂದು ವಾರದಿಂದ ನಮ್ಮ ಸ್ನೇಹಿತ ಒಬ್ಳು ನಮ್ಮ ಕಲಾಶಾಲೆದಲ್ಲಿ ಅವಳು ಎಲ್ಲಾ ಅವಳ ಉಸಲಿಗೆ ಎಲ್ಲಾ ಹಸಿ ಕಾಳು ಮೊಳಗೆ ಕಟ್ಟಿರುವುದು ನಂತರ ಅದೇನು ಬೀಟ್ರೋಟ್ ಅಂತೆ ಮತ್ತೆ ಅದೇನು ಕ್ಯಾರೆಟ್ ಅಂತೆ ಇಂಥವೆಲ್ಲಾ ಸಣ್ಣ ಸಣ್ಣ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿಕೊಂಡು ಒಂದು ಒಂದು ಇದ್ರೊಳ್ಗೆ ಹಾಕೊಂಡ್ ಬರ್ತಾಳೆ ನಂತರ ಮೊಳಕೆ ಕಟ್ಟಿರ ಕಾಳು ಹಸಿ ಕಾಳು ತಿನ್ಬೇಕು ಹೆಸರು ಕಾಳು ತಿನ್ನೋದ್ರಿಂದ ಅದ್ರಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತೆ ನೋಡಿ ಅದ್ರಿಂದ ನಮಗೆ ಹ ಅದರಿಂದ ನಮಗೆ ನಮಗೆ ಹಾ ಹೇಳಿ
ಅಂದ್ರೆ ಇವಾಗ ದೇಹ ಸಹಾನು ಅದುಷಂ ಉಷ್ಣಾ್ರ ಎಲ್ಲಾ ಕಡಿಮೆ ಮಾಡುತ್ತೆ ಅಂತ ಏನೋ ಹೇಳ್ತಾರೆ
ಹ್ಮ್
ಹಾ
ಹೌದು ಅದು ಹೆಸರು ಬೇಳೆ ನೀವ್ ಹೇಳ್ತಿದ್ರೆ ಹೆಸರು ಬೇಳೆ ನಾನ್ ಹೇಳ್ತಿದ್ರೆ ಹೆಸರು ಕಾಳು ಹೆಸರು ಕಾಳನ ಮೊಳ್ಕೆ ಕಟ್ಟಿರೋದು ತಿನ್ಬೇಕಂತ ಹೌದು
ಹ್ಮ್
ಅಂದ್ರೆ ನನಗೆ ಈ ನಡುವೆ ಹೌದು ಬಾರಿ ತಂಪು ಚೆನ್ನಾಗಿರುತ್ತೆ ಒಂದ್ಸಲ ನೀವು ಒಂದ್ಸಲ ಪ್ರಯತ್ನ ಮಾಡಿ ಪಡಿ ಚೆನ್ನಾಗಿರುತ್ತೆ ನಿಜಾಂದ್ರೆ
ಹಾ ಹಾ ಅಂದ್ರೆ ನಾವವು ಮೊದ್ಲು ಉಪಯೋಗ್ಿಸ್ತೇ ಸಿ ಇವಾಗಿಲ್ಲ
ಹೌದೌದು ಮತ್ತೆ ಇನ್ನೇನು ಸಮಾಚಾರ
ಹೇಳ್ಬೇಕು
ನಮ್ಮದಂತೂ ಏನ ಇಲ್ಲ ನಾ್ ನಿಮ್ಮ ಕಡೆ ಮಳೆ ಬರ್ತಾ ಉಂಟಾ
ಇಲ್ಲ ಅಂದ್ರೆ ಒಂದ್ ವಾರ ಒಂದ್ೆರಡ್ ವಾರದಿಂದ ಹಂಗೆ ಆಗ್ತಾ ಇದೆ ವಾತಾವರಣ ಅದೇ
ಹಾ
ಹೇನ್ ಬರ್ ಹ್ಮ
ನಮ್ಮ ಕಡೆ ಇವತ್ತು ಸ್ವಲ್ಪ ನಿಧಾನವಾಗಿ ತುಂತುರು ಮಳೆ ಬಂತು ಅಷ್ಟೇ ಅದ ಬಿಟ್ರೆ ನಮ್ಗೆ ಅಷ್ಟ ಜೋರು ಮಳೆ ಏನಾಗಿಿಲ್ಲ
ಹ್ಮ್ ಹ್ಮ್ ಹ್ಮ್
ಹ್ಮ್ ಮತ್ತೆ ಹ ಮತ್ತೆ ಇನ್ನೇನು ನೀವು ಇತ್ತೀಚೆಗೆ ಯಾವ್ದಾದ್ರು
ಬೆಕಂತ ಬೆಲ್ಲ ಹಾ ಹೋಗ್ ಬನ್ಿ
ಎಲ್ಲಿಗೆ ಹೋಗಿದ್ರಿ
ಬಯ ಅದಂತ ದೇವಸ್ಥಾನ
ಹ್ಮ್
ಎನಮ ಹ್ಮ ಹ್ಮ ಓ ಅಂದ್ರೆ
ಸರಿ ಸರಿ ಹೆಂಗ ಅನಿಸ್ತು ನಿಮ್ಗೆ ಅನುಭವ ಅಲ್ಲಿ
ಅಂದ್ರೆ ಹ್ಮ ಚೆನ್ನಾಗ್ ಅನಿಸ್ತವ ಅಂದ್ರೆ ಮಧ್ಯ್ಯ ಕಾಡಲ್ಲಿ ಇತ್ತ ಫುಲ್ ಹಸ್ರು ಅದೊಂಂತರ ಅದೇ ವಾತಾವರಣ ಬೇರೆ ತರ ಅನ್ಸೆ ಹ್ಮ್
ಹಾ ಹಾ ಹಾ ಸರಿ ಸರಿ ಅಂದ್ರೆ ನಿಮ್ಗೆ ಹೆಂಗ ಅನ್ಸ್ತ ನಿಮ್ಗೆೊಂದು ಪ್ರಯಾಣ
ಅೆ ಇವಾಗ ಎಲ್ಲಾ ಈ ಜನ ಜ ಇದ ತುಂಬಾ ಇದ್ರಲ್ಲೆಲ್ಲಾ ಇರ್ತೀವಲ್ಲಾ
ಹೌದೌದು ಆಗಾಗ ಸ್ವಲ್ಪ ಹೌದು ಪರಿಸರ ಜೊತೆಗೆ ಸವ ನಾವು ಸ್ವಲ್ಪ ಹೊಂದಿಕೊಳ್ಳಬೇಕು ಆವಾಗ ನಮಗೆ ಮನಸ್ಸಿಗೆ ನೆಮ್ಮದಿ ಉಂಟಾಗುತ್ತದೆ ಮತ್ತೆ ಇನ್ ಎಲ್ಲಿಗೂ ಹೋಗಿಲ್ವಾ ನೀವು
ಹ ಹಾ ಅಲ್ಲಿ ಒಂದ್ ಕಡೆ ಹೋಗ್ ಬಂದ್ ಮತ್ತೆ ಎಲ್ಲಿ ಹೋಗ್ಲಿಲ್ಲ ಇವಾಗ ಸ್ವಲ್ಪ ಕೆಲ್ಸನೂ ಜಾಸ್ತಿ ಇದೆ ಹಾ ಹ ಆಮೇ
ನಮಗೆ ಪರೀಕ್ಷೆಗಳು ಹತ್ತ
ಸ್ರಾ
ನಮಗೂ ಪರೀಕ್ಷೆಗಳು ಹತ್ತಿರ ಬರ್ತಾ ಇದ್ದಾವೆ ಆದ ಕಾರಣ ನಾವು ಅಷ್ಟೊಂದು ಹೆಚ್ಚು ತಿರುಗಾಡಕ್ಕೆ ಹೋಗ್ತಾ ಇಲ್ಲ ಈ ನಡುವೆ ಹ್ಮ್ ಓದು ಅದರಲ್ಲಿ ನಾವು ಅವಲಂಬಿತರಗಿದ್ದೀವಿ
ಹೌದಾ ಹೇಳಿದ್ರಾ ಹ್ಮ್
ನಾವು ಸದ್ಯಕ್ಕೆ ಹೇಳೂ ಇಲ್ಲ ನಾವು ಒಂದು ಒಂದು ಒಂದವರೆ ತಿಂಗಡ ಹಿಂದಷ್ಟೇ ನಾವು ತಿರುಪತಿ ದೇವಸ್ಥಾನಕ್ಕೆ ಹೋಗಿದ್ವಿ ಅದು ನನಗೆ ಚೆನ್ನಾಗಿ ಅನಿಸ್ತು ಬಾರಿ ಇಷ್ಟ ಆಯತು ಅದು ಬಿಟ್ಟು
ಹೌದು ಅಂದ್ರೆ ಅಲ್ಲಿ ಅಲ್ಲಿನ್ ವಾತ ಚಾವಣನೇ ಒಂಂತರ ನೋಡಕ್ ಚೆನ್ನಾಗ್ ಅನ್ಸುತ್ತೆ ಹ್ಮ್
ಹೌದು ಹೌದು ನನಗೆ ಭಾರಿ ಇಷ್ಟ ಅಂದ್ರೆ ನಾವು ವಾಹನದಲ್ಲಿ ಮೂಲಕ ಬೆಟ್ಟ ಪಟ್ಟದ ಮೇಲೆಗೆ ಹೋದ್ರೆ ಅದು ನಮಗೆ ಏನೂ ಅನುಭವ ಆಗುವುದಿಲ್ಲ ನಾವು ಮೆಟ್ಟಿಲುಗಳ ಮೂಲಕ ನಡೆದು ಕಕೊಂಡು ಹೋದ್ರೆ ನಮ್ಗೆ ತುಂಬಾ ಅನುಭವ ಸಿಗುತ್ತದೆ ನನಗಂತೂ ಬಾರಿ ಇಷ್ಟ ಆಯ್ ಬಿಡಿ ಅಲ್ಲಿ ಅಂದ್ರೆ ಪ್ರಕೃತಿ ಸೌಂದರ್ಯವನ್ನು ಅಲ್ಲಿ ಒಂಥರ ಅದನ್ನ ವೈಕುಂಠದ ಸ್ವರ್ಗ ಅಂತನ ಕರಿೆ ಕಳಿಯುವುದ ಸ್ವರ್ಗ ಅಂತ ಸತಾರೆ
ಹೌದು ಈ ಸರಿ ನಾವವು ಹೋಗಿತ್ವಲ್ಲಾ ಅಲ್ಲಿನೂ ಹಂಗೆ ಅಂದ ತರ ಹೆಂಗಂದ್ರೆ ಫುಲ್ಲು ಅಂದ್ರೆ ಕಾಡ್ ಮಧ್ಯೆ ಹಾ ಈ ತರ ಏನು ಜನರ ವಾತಾವರಣ ಅನ್ನೋದೇ ಇಲ್ಲ ನಿಶಶಬ್ದವಾದ ವಾತಾವರಣ ಯಾದೇ ತರ ಶಬ ಆಗ್ಲಿ ಏನೋ ಒಂದ ಈ ಗಾಡಿಗಳ ವಾಹನಗಳ ಹಾ ಇದು ಧ್ವನಿ ಆಗ್ಲಿ ಏನು ಇಲ್ಲ ಈ ತರದ್ ನಿಶಬ್ದವಾದ ವಾತಾವರಣ ಹ್ಮ್
ಹೌದೌದು
ಹೌದು
ಮತ್ತೆ ಇನ್ನೇನು ಸಮಾಚಾರ ನಿಮ್ಗೆ ಬೇಸಿಗೆ ಕಾಣ ಹೆಂಗ ಅನಿಸ್ತು
ಕಹ ತರ ಚೆನ್ನಾಗ ಅಸ ಮುಗ್ದೋಗಿದ್ದಾದ್ರೆ ಗೊತ್ತಾಗಿಲ್ಲ
ಅಯ್ಯೋ ನನಗೆ ಭಾರಿ ಕಷ್ಟ ಆಯ್ತಿು ಬೇಸಿಗೆ ಭಾರಿ ಬಿಸಿಲು ನೋಡಿ ಈ ಸಲ ಭಾರಿ ತಾಪಮಾನ ಹೆಚ್ಚು
ಹೌದೌದು
ನನಗಂತೂ ಈಗ ಈ ಈಗ ನಡುವೆ ಸ್ವಲ್ಪ ತ್ಣಗೆ ಆಗುತ್ತಿದೆ ಭೂಮಿ
ಎಟ್
ಹೌದೌದು
ತ
ಹ್ಮ್ ಹ್ಮ್
ಅಂದ್ರೆ ಎ ಡೇ ವಓಲ್ಡ್ಸ್ ಡೈ ತ್ತ ಅಂದ್ರೆ ಮಾವಿನಕಾಯಿ ತಿನ್ನೋದಕ್ಕೆ ಒಂಂತರ ಬೇಸಿಗೆದಲ್ಲಿ ಕೆಲವೊಂದು ಹಣ್ಣುಗಳು ಅದೇ ಟೈಮ್ಗೆ ಬರುತ್ತ ಅದೇ ಸಮಯಕ್ಕೆ ಬರುತ್ತಲ್ಲಾ ಅದಕ್ಕೋಸ್ಕರ
ಅಂದ್ರೆ ಈ ಮಾವಿನ ಹಣ್ಣು ಕರಳೆ ಹಣ್ಣು ನಂತರ ಅದೇನು ಹಲಸಿನ ಹಣ್ಣು ಇವೆಲ್ಲಾ ನಮಗೆ ಹ
ಹ್ಮ್ ಬೇಸಿಗೆ ಕಲ್ದದಲ್ಲಿ ಸಿಗುತ್ತೆ ಅಂತೀರಾ
ಹೌದೌದು
ಅಲ್ವಾ
ಹೌದು
ಹ್ಮ್
ಮತ್ತೆ ಇನ್ನೇನು ಸಮಾಚಾರ ನಾೂ ಈಗಿನ ಬೇಸಿಗೆ ಕಾಳ ಅಂದ್ರೆ ನನಗೆ ಅಷ್ಟೊಂದ ಇಷ್ಟ ಆಗಲ್ಲ ನಾವು ಚಿಕ್ಕೋದ ಬೇಿಗೆ ಕಾಳ ಅ್ರೆ ನನಗೆ ಬಾರಿಳ ಇಷ್ಟ ಹೆಂಗ ಅಂದ್ರೆ ನಾವು ಎಲ್ಲ ಅಂದ್ರೆ ಆವಾಗ ಈ ಸಾಮಾಜಿಕ ಜಲ ಸ್ಥಾನಗಳು ದೂರವಾಣಿಗಳು ಏನೂ ಇರಲಿಲ್ಲ ಎಲ್ಲರೂ ಮಕ್ಕಳಂದ ನಾವೆಲ್ಲಾ ಒಗ್ಗ ಒಂದು ಗೋಡಿ ಮನುಷ್ಯರ ನಡುವೆ ಸಂಪರ್ಕ ಅನ್ನೋದು ಭಾರಿ ಚೆನ್ನಾಗಿತ್ತು ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಈ ದದುರ್ ಹ್ಮ ಸಾಮಾಜಿಕ ಜಾಲತಾಣಗಳಲ್ಲ ತೊಡಗಸ್್ಕೊಂಡ್ ಬಿಿಡ್ತಾರೆ ಜನರು ಯಾರನ್ ಯಾರು ಮಾತಾಡ್ಸೋುದಿಲ್ಲ ಹಾಗಾಗಿ ಆವಾಗಾದ್ರೆ ನಾವು ಮರಗಳ ಕೆಳಗಡೆ ಹೋಗಿ ಬೆಳ್ಳಿ ಗೆ ಹೋಗಿ ಅಂದ್ರೆ ಮನೆ ಕೆಲ್ಸನ ಮಾಡ್ತಾ ಇದ್ವಿ ಹಾ ಮನೆಗ್ ಕೆಲ್ಸ ಅಂದ್ರೆ ಇವಾಗ ಪುರಿ ಹಸುಗ್ ನೋಡ್ಸ ಕೊಂಡ್ ಹೋಗ್ತ ಇದ್ವಿ ಎಲ್ಲರೂ ಒಂದು ಗುಡಿ ಓಡ್ಸ್ಕೊಂಡ್ ಬೆಳಿಗ್ಗೆೇ ಹೋಗಿ ಮೈ ಕೊಂಡು ಮಧ್ಯಾಹ್ನದ ಹೊತ್ತಿಗೆ ಹಿಂದಿರುಗಿತಾ ಇದ್ವಿ ನಂತರ ಜೋಕಾಳಿ ಹಾಡ್ಕೊಂಡು ಮತ್ತೆ ಅದನು ಹೊಣ್ಗೆಕಾಯಿ
ಹ್ಮ್
ಹೊಂಗೆಕಾಯಿ ಅದನ್ನ ಹಾಯಿಸ್ಕೊಂಡು ಅದನ್ನ ಮಾರಿ ಒಂಥರ ಬಿಡಿ ಬಾಲ್ದ ನೆನಪಗ್ಗಳು ಬಾರಿ ಚೆನ್ನಾಗಿತ್ತು ಈ ನೆಡುವೇ ಏನು ಚೆನ್ನಾಗಿಲ್ಲ
ಹ ಬಂಗರಿ ಎಣೆ ಮಾಡಕ್ಕೆಲ್ಲ ಉಪಯೋಗ್ಸ್ತಲ್ಲ
ಹೌದು ಅಂದ್ರೆ ಎಣ್ಣೆ ಅದರಲ್ಲಿ ಇನ್ನುೂ ಬೇರೆ ಬ ಇವಾಗ ನಾವು ಗಿಡಮೂಲಿಕೆಗಳಿಗೆ ಹಾಕುವಾಗ ಗೊಬ್ಬರ ಮಾಡ್ತಾರೆ
ಚೆನ್ನಾಗಿರುತ್ತೆ ಅಂದ್ರೆ ಅದು ಕಹಿ ಅಲ್ವಾ ಆದ್ರೆ ನಮಗೆ ಅವರು ದುಡ್ಡು ಕೊಡ್ತಿದ್ರು ಒಂದು ಕಿಲೋಗೆ ಇಷ್ಟು ಅಂತ
ಹ್ಮ್ ಹೌದಾದ್ರೂ ತುಂಬಾ ಕೆಲ್ಸಕ್ ಬರುತ್ತೆ ಅಂತರ ಅಂದ್ರೆ ಗೊಬ್ಬರವಾಗಲ್ಲಾ ಯೂಸ್ ಮಾಡ್ತಾರೆ ತರ ಅಂತ ಹ್ಮ್
ಮದ
ಹ್ಮ್
ಸರಿ ಸರಿ ನಂಗೆ ನಿಮ್ಮಂದಿಗೆ ಮಾತ್ರ ಬಾರಿಸಂತ ಸಂತೋಷ ಆಯ್ತು ಮರಳಿ ಅಂದ ಯಾವತ್ತ ಯಾವತ್ತಾದ ನೀವು ಹ್ಮ ಇದ್ರೆ ನಾವು ಮತ್ತೆ ಸಿಗೋಣ
ಹ್ಮ್ ಹ್ಮ್ ಸರಿ ಸರಿ ಇತ ೇ ಧನ್ಯವಾದಗಳು